ಹಲೋ ಫಾರಕ್ ಕಿಂದನ
ಸಾರುಕ್ ತಂದ ಬಟ್ಟದ ಚಿಕನ್ದಲ್ಲ ಅನ್ಸ ತತ್ತಿ ಇರ್ಬೇಕ ಅದು ತತ್ತಿನ ನಚ್ಚ ಕನಿದಲ್ ನಗದ್ರ ತತ್ಯಂತನ ಅಂತೆ
ಎಲ್ಲಾರ ಏನ್ ನನ್ಗೊಂದ್ಸಲ ಆಾಕಿ ಹೇಳಿದ್ದ ರಮ್ಯಕ್ ತಿನ್ಸಿದಿ ಚಿಕನ್
ಅಲ್ಲ ಇಲ್ಲ
ಇನ್ನು ರೊಟ್ಟಿದಾಗಿ ಇಟ್ಟ ಕೊಟ್ಟಿದ್ರು ಅಂತೇಳಿ ಹೇಳತಪ್ಪ ಅದಕ್ಕಂತ
ಹ ಹೇಗಲ್ಲ ಎಲ್ಲಿ ಯಾರೊಟ್ಟಿಲ್ಲ ಪಟ್ಟು ಏನಿಲ್ಲ
ನೀ ಮನ್ಯಾಗನೆ ಯಡ್ತೇನ ಅಲ್ಲಾನ
ಇಲ್ಲ ಇಲ್ಲ ಮನೆ ಯತ್ರ ಇಲ್ಲ ತತ್ತಿ ತತ್ತ ತನನು ಲಾ ಬನ್ನ ಮನೆ ತತ್ತ ತತ್ತಿನ ಮಾಡಲ್ಲ ತತ್ತರ ನಬನೆ
ಯಾಗ ನ್ ನಮ್ಮ ಮನ್ಯಾಗ ಏನು ನಡಲ್ಲ ನಮ್ಮ್ ಮನ ನಮ್ಮ್ ಮನಾಗ ಸಿರ್ತಾರ
ಹ್ಮ
ನಮ್ಮ ಮನೆ ತ್ದರು ಮಾಡಂಗಿಲ್ಲ
ಹ್ಮ್ ಹ್ಮ್ ನಮ್ಮೇ ಮಾಡಲ್ಲ ನಾ ಅಪ್ಪ ತಿನ್ನ ತತ್ತಿ ತಿಂಡಲ್ಲ ಬ ವೆಜ್
ಹ
ಇಂತ
ಹ ನೇನ್ ತಿರಿಗಾಡಕ್ ಹೋತ್ರರಿಲ್ಲ ರಾತ್ರಿ
ರಾತ್ರಿ ಓ್ತವಾಗ ನಮ್ಮಿ ಹನ್ನೊಂದ ಹನ್ನೊಂದ ಹನ್ನೊಂದ ರೀ
ಪೊಲೀಸ್ ರೇಡ ಅಲ್ಲ ಅಲ್ಲಿ
ದೈಟಲ್ಲ
ಇಲ್ಲ ಒಂದೊಂದು ಹತ್ತರ ಮ್ಯಾಲ ದುರ್ಗಾಗತ್ತ ಅಂದ್ರೆ ಪೊಲೀರು ಬರ್ತಲ್ಲೇ ತುಕೋರ ಬಡಗ ತಗೊಂಡು ಲಾಟಿ ತೊಗೊಂಡ್
ಹ ಇಲ್ಲಿ ಏನ್ ಬರಲ್ಲ ಹನ್ನೊಂದ ಊರಿ ಹಂಗ ಓದ್ ಇದಕ್ ಹನ್ನಡ್ಕಂಗ ಓದ್ತ ಇದ ಬನ್ ಮಸ್ಕಂತಲ್ಲಿ ಬನ್ ಮಸ್ಕ
ಹತ್ರ
ಅಂದ್ರೆ ಬನ್ಯಾಗ ಬೆಣ್ಣಿ ಹಾಕಿ ಕೊಡ್ತಾರದು ಅದು ಗಿಚ್ಚರ್ಸತಿಲಾಗ ಎಲ್ಲಿಗೆ ಹೋದ ತಿಲಾಗ ಹ್ಮ್ ಆತನ್ನೆ ಒಂದ ಚಲುತ್ತ
ಹ
ಒಡ್ಸಲಗೆ ಹೋಗಯಿ ಮತ್ತೆ ಹೋಗಲ್ಲ ಹೋಗ್ಬೇಕಂತ ಅದೆ ಪ್ಲಾನ್
ಹ
ಹ್ಮ್
ಹ ಹಾ
ಹ್ಮ್
ಹುಡಿಗರನ್ನ ಕರ್ಕೊಂಡ್ ಹೋಗೋರನ ನೀವು ಅಂದೆ
ಹ ಎಳ್ಳಿ ಹುಳಗ್ಯಾರ ಹುಗ್ಯಾರ ಆ ಕಡೆ ಇರ್ತಾರ ನ ಕಡೆ ಬಸ್ ಅಷ್ಟೇ ಹೋಗಿ ಹಳಗ
ಅವಾಗ ಕರ್ಕೊಂಡು ಹೋಟೆಲ್ ಕದ ಹೋಗ್ತಿರ್ತರಲ್ಲಾ ಹುಡುಗರನ್ ಕರ್ಕೊಂಡು
ಅದ ಸಂಜೆ ಅದ ಸಂಜೆಕ್ ಹ್ತ ರಾತ್ರಿ ಎಲ್ಲಿ ಹಓ ಹಗರ್ಕೊಂಡ
ಅದೇ ಸಂಜ ಕಳ
ಹ್ಮ್ ರಾತ್ರಿ ಊಟಕ್ಕೆ ಕೂತಿದ್ವಪ್ಪಾ ಅಷ್ಟೇ ಎಂಟು ಎಂಟೂರು ತನ ಅಷ್ಟೇ ಆಮೇಲೆ ಅನ್ನೊಂದು ಕನ್ಯಕ್ಕೆ ಓದಿದ್ದ್ ನಾವು ಇತಿಲಾಕದ
ಅವ್ರೇನು ಅವಿಗೆ ಏನ್ ನಾಳೆ
ಹ್ಮ
ಒಂಬತ್ತು ಗಂಟೆ
ಹ್ಮ್ ಹ್ಮ್ ಹ್ಮ್
ಹುಡುಗಿಯರನ ಕಾಲೇಜ್ ಹಾಸ್ಟೆಲ್ ಆಗಿರ್ತಾರೆ ಏ ಪಿ ಜಿ ಮಾಡ್ಯಾರ
ಇಲ್ಲ ಪಿ ಜಿ ಸೆಪರೇಟ್ ಪೀಜಿ ಮಾಡ್ರ ಪೀಜಿ ಮಾಡ್ರೂ ಮಾಡ್ರ ರೂ ಮಾಡ್ರ ಸಪ್ಪ ಸಪ ಮಾಡಡರ್ ಸ್ವಲ್ಪ ಮಂದಿ ಸಡ್ಜ ಮೇಡಮ ಎಲ್ಲ ಇದ ಮಾಡ್ರಿ
ತ ಪಿ ಜಿ ಮಾಡಿರ್ ಏನ್ ಸ್ಟ್ರೈಕ್
ಹ್ಮ್ ನಾವ ಒಂದ್ ಎರಡು ತಿಂಗ್ಳ ದಪ್ಪಿದ್ದಿದ್ದವೆ
ಎಷ್ಟೊ ಪಿಯುಸಿಗೆ
ಐವತ್ ಸಾವ್ರ
ಅಪ ಹ
ಹ್ಮ್ ಹ್ಮ್ ಹಾ ಎಲ್ಲಾಂದ್ರೆ ವೈಫೈ ಇರ್ತದೆ ಒಂದರಮ್ಮ ಇಬ್ಬ ಇಬ್ಬ ಬರ ಜನ
ಎಷ್ಟಿದೆ ರೂಮು
ಏನ್ರ ಬಿಲ್ಡಿಂಗ್ ಸ ಅಣ್ಣದತ್ತ ಪುರ ತೊಡದಲ್ಲ ಎರಡ್ ಸಾವಿರತ್ ಎಡ್ ಸಾವಿರ ಒಂದ್ ರೂಮ್ ಇಬ್ಬೇರು ಜನ ವೈಫೈ ವಾಷಿಂಗ್ ಮಷೀನ್ ಎಲ್ಲ ಫೆಸಿಲಿಟಿ ಅಂದ್ರ ಊಟ ಸಪ್ಪ ಅಂತ ಪಡೆದ್ದಲ್ಲ ಬಿಡ ಊಟ ಚಲೋ ಇತ್ತ ಬಟ್ ಲಿಮಿಟ್ ಇತ್ತು ಅನ್ಲಿಮಿಟೆಡ್ ಇಲ್ಲ
ನಾನ್ ವೇಜ್ ಇರ್ಲಿಲ್ಲ ಅಲ್ಲಿ ಕೇಳಕತ್
ಹ್ಮ್ ನಾ ಅನ್ವೆಜದೆಲ್ಲ ಹಕ್ಕ ಇರ್ತತ್ತ
ತೃತಿ ಕೊಡ್ತಾರ
ಏಳು ಸಾವಿರ ಅಂದ ಅ ತಿಂಗಳ ಎಪ್ಪತ್ತೈದನ್ನು
ಸಳೆ ತಿಗ ಸರು
ಹ್ಮ
ಹಂಗೆ ಸಂಡೇ ಕೊಡದಿಲ್ಲ ಊಟ ಸಂಡೇ ಈವ್ನಿಂಗ್
ಹೊರತ್ತಲ್ಲ
ಹ್ಮ್ ಹ್ಮ್ ಸಂಜೆನ ಕೊಡ್ತಲ್ ಮಕ್ಕಳ ಸಂಜೆ ಅವತ್ತಂದಜನ ಅನ್ನಬೇಕ ಹ ಹಡಕ್ಕ
ಹ
ಸಂಡೆ ಕೊಡಲ್ಲ ಅಂತ ಊಟ
ಹ್ಮ್ ಸಂಜನೆ ಕೊಡದ ಸಣ ನೈಟ್.
ನೈಟ್.
ಹ್ಮ್.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
ಗೊತ್ತಾಗಬಹುದು ಆಸ್ಟ್ರೇಲಿಯಾ ನೀಡ್ ಫಾರ್ಟಿ ಸಿಕ್ಸ್. ಫ್ರ್ ಥರ್ಟಿ ಬಲ್ಸ್.
ಫಟ್ಟಿ ನೀಡಿನ ತಟ್ಟಿ.
ಫರ್ಟಿ ಸಿಕ್ಸ್.
ಆರಾಮ ಹೊಡಿತಾರಾ ಬುಡು ಅವರನು.
ಎಡ್ತ ಆರಾಮಡಿ ಸರ್ ಅವರನ.
ಅಲ್ಲಲ್ಲೇ ಎರ ದಿನ ಯಾಳತ್ತ.
ಆ ರೋ ಸಂಡೇ ನಮ್ಮನ್ ಎಷ್ಟ ಬೇಕಂತ ಬಿಡ್ತಾರ ನಂಗೆ ಅಡಗ್ ಮಾಡೋದು.
ಹ್ಮ.
ಚಲ ಟ ಟ್ವೆಂಟಿ ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ರ ರೋಮನ್ಸ್.
ಹ್ಮ್.
ಒಂದ್ಸಲ ನ್ಯೂಲೆಂಡ್ ಗೆದಿದ್ರೆ ಈ ಸಲ ಆಸ್ಟ್ರೇ.
ಹ್ಮ್. ನೀಜೇದಾ.
ಮತ್ತಸಲ್ ನ್ಯೂಜಿಲೆಂಡ್ದು.
ಇಂಡ ದುಬಿ .
ಟ್ವೆಂಟಿ ವರ್ಲ್ಡ್ ಕಪ್ ಪೇ ಹೊಡಿಯ ವರ್ಲ್ಡ್ ಕಪ್ ಗೆದ್ದಿದ್ದು ನಾವೂ.
ಉಮಸ್ದ . ಉಮಸ ದನ ಸಾ .
ಸೌತ್ ಆಫ್ರಿಕಾ ಮ ಇದ್ರ ಒಡೇ ಒ ಮ .
ಅಸ ಹಾ ಹಾ .
ಟಿ ಟ್ವೆಂಟಿ ಆಗಿದ್ದಿಲ್ಲಲ್ಲ ಹದ. ಹ ಚಂಡಿ ಕತೆ ಲೆಪ್ಪ .
ಬ
ಕೊಡತ್ತಲ್ಲ.
ವೆಂಟಿ ಅಲ್ಲ ಒಡಿ
ಒಡೆಯಾ.
ಓ ಡಿ ಐ.
ಹ್ಮ ಹ್ಮ್. ಇದು ಬ್ಯಾಕ್ ಟು ಬ್ಯಾಕ್ ಹತ್ತಿದ್ದ ಒಮ್ಮ. ಹಾ ಹಾ.
ಎರನೂರ ಅರತ್ತಅಂಬ ತೊಡೆದು. ಹ ಅ ಅಲ್ಲಿಗೆ ಆಲ್ ಔಟ್ ಆದ್ರೆ. ವರ ಮುಗುದೋ ಅ ನಮ್ಮರ್ಗ ಅದು.
ಹ್ಮ್ ಹ್ಮ್ ಇ ಬ್ಯಾಕ್ ಟು ಬ್ಯಾಕ್ ಆದತದ್ದ ಮೆಣಸ್ತಾನ ಅದ.
ಮನ್ಸ್ ಟ್ವೆಂಟಿ ಫೋರ್ ಟ್ವೆಟಿ ಸಿಕ್ಸ್.
ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅದೇ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್.
ಇದೇ ಎರಡ್ ವರ್ಷಕ್ಕೆೊಮ್ಮಿ ಇರ್ತದ ಟಿ ಟ್ವೆಂಟಿ ವರ್ಲ್ಡ್ ಕಪ್.
ಎಟ ವರ್ಷಂದ ಸಾನ.
ಮತ್ತೆ ಒಡಿಯಾ ವರ್ಲ್ಡ್ ಕಪ್ ನಾಲ್ಕು ವರ್ಷ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ವರ್ಷ. ವರ್ಷ ವರ್ಷ ಇದ್ರ ವರ್ಲ್ಡ್ ಕಪ್ಗೇನು ಬೆಲೆ ಇರ್ತು
ಹ ಇಪ್ಪ ತಕ ಇ ಇಪ್ಪಲ್ಲ ಬಕ ಇಲ್ಲ
ಹಂಗ್ ನೋಡಿದ್ರೆ ಫಿಫಾ ವರ್ಲ್ಡ್ ಕಪ್ ಬೆಸ್ಟ್ ಅದೇ ಒ ನಾಲ್ಕು ವರ್ಷಗ ಒಂದ್ಸಲ
ಹ ಅ ಆಯ್ತು ಹ್ಮ್
ಇವತ್ತ ಪೋರ್ಚುಗಲ್ದ ನಾಳೆ ಬೆಳಿಗ್ಗೆಏನ
ಹ್ಮ್
ಇಪ್ಪತ್ತೈದ್ ಬಾಲ ಮೂವತ್ತೈದ್ಗಕ ಸೋತ್ರು
ಹ್ಮ ಹ್ಮ್ ವಿಕೆಟ್ ಟ್ ನೋಡಿದವಿ ಡದರ ಮನ್ ಹ
ಇಪ್ಪತ್ತೈದು ಬಲಿ ಮೂವತ್ತೈದದು ಒಡೆಯಲ್ಲ ಎಲ್ಲ ಅವ್ರು ಯೂರಿಯಾ ಒಂದು ಏಳೆಂಟು ವೈಡ್ ನೋಬಲ್ಕಿ ಕೊಡ್ತಾರ ಒಂದು ನೋಬಾಲ್ ಹಾಕಿದ್ಗಳಕಿ ಸಿಕ್
ಹ್ಮ್ ಹ್ಮ್ ಹ್ಮ
ಇಪ್ಪತ್ಬತ್ ಬರ ನಲ್ವತ್ ನಾಲ್ಕು ಹೊಡ್ಲಿಕ್ಕೆ ಬೆರ್ರಿ
ಹ್ಮ ಪರಿ ಇರತಳವಾಕಿ
ಕೇ ಎಷ್ಟು ಹತ್ತೊಂಬತ್ತು ಬಾಯಲಿ ಒನ್ನೊಂದ ಇದ್ ಆಮೇಲೆ ಹತ್ತು ಬಾಯಲಿ ನಲ್ಲವತ್ ನಲ್ಕು ಕೊಡಳ
ಹ್ಮ ಹ್ಮ ಹ್ಮ್ಮ.
ಸರ್ರಿ ಎಬೇಡ್ದ ನೀ ಅರ್ಸಿದಿ
ಎಷ್ಟಾಗದು ಹೊಳ ಕಡ